ಅಷ್ಟೆ ಏನ್ ಮಾಡ್ತ
ಏನ್ ಮಾಡ್ತಾದೀರಾ! ..
ನಾನು, ಸಿಟಿಗ್ಬಂದಿದ್ದೀನಿ, ನೀವು? ..
ನಾನು, ಪಿ, ಜಿ. ಬಂದೆ ಈಗ ತಾನೆ! ..
ಎಲ್ಲಿ ಹೋಗಿದ್ರಿ. ..
ಕಾಲೇಜ್, ಇತ್ತು ಬೆಳಗ್ಗೆ ಹೋಗಿರ್ಲಿಲ್ಲ! ..
ಹಾ. ...
ಮಧ್ಯಾಹ್ನ, ಹೋಗೋಣ, ಅಂತ! ಹನ್ನೊಂದ ಹನ್ನೆರಡು, ಗಂಟೆಗೆ ಹೋದೆ. . ಮತ್ತೆ, ಎಲ್ಲೀ, ಕಾಲೇಜ್ಗೆ, ಹೋದ್ರೆ, ಇವತ್ತು. .. ಪಾಠ, ಏನು ಮಾಡಲ್ಲ! ಅಂತ, ಕಲ್ಷಿಬಿಟ್ರು. ..
ಅರ್ಥ, ಆಗ್ಲಿಲ್ಲ. ..
ಕಾಲೇಜ್ಗೆ, ಹೋಗಿದ್ದೆ, ಹನ್ನೆರಡು ಗಂಟೆಗೆ. ..
ಹಾ. ..
ಪಾಠ ಏನು ಮಾಡಲ್ಲ ಅಂತ ಹೇಳಿದ್ರು ಹೋಗ್ಬಿಟ್ಟು! ಗ್ರಂಥಾಲಯದಲ್ಲಿ, ಕುತ್ಕೊಳ್ಳಿ, ಅಂತ ಹೇಳಿದ್ರು? ..
ಹಾ. ...
ನಾವು, ಕೂತಿದ್ವಿ. ತು, ಇನ್ನ ಏನ್ ಮಾಡೋದು ಇಲ್ಲಿ, ಕುತ್ಕೊಂಡು, ಮೂರ್ ಗಂಟೆಗಳ, ಕಾಲ. .. ಅಂದುಬಿಟ್ಟು, ವಾಪಸ್ ಬಂದ್ಬಿಟ್ವಿ. ..
ನಮ್ ತರ ಲೆಜೆಂಡ್ಸ್, ಆಗೋಗ್ತಾ, ಇದ್ದೀರಾ! ನೀವು, ಹುಡ್ಗಿರು. ..
ಏನ್ ಮಾಡೋಣ, ಅಲ್ಲಿ ಸುಮ್ನೆ ಕುತ್ಕೊಳ್ಳೋದ್ಕಿಂತ, ಇಲ್ಲಿಬಂಧಿ, ಸ್ವಲ್ಪ ಕೆಲ್ಸ ಆದ್ರು, ಮಾಡು. .. ಓದು. ..
ಪಿ, ಜಿ. ಅಲ್ಲಿ, ಏನ್ ಕೆಲ್ಸ ಮಾಡ್ತೀರಾ, ನೀವು? ..
ಅದು, ಮಾಡ್ಬೇಕು, ಬಟ್ಟೆ, ಎಲ್ಲ ನಾವೇ ಉಕೋಬೇಕು. .
ಅದರು, ವಾರಕ್, ಒಂದ್ಸಲ! ಮಾಡ್ಕೊಂಡ್ರೆ ನಡತ್. ..
ನಾನು, ಇವತ್ತು, ಹೋಗೋದೇ. ...
ಸರಿ, ಸರಿ, ಸರು. ...
ಆಮೇಲೆ, ಇನ್ನೇನ್, ಮಳೆ, ಬರೊ, ಹಾಗಿತ್ತು ಅದ್ರಿಂದ. ..
ನಮ್, ಸಿಟಿ, ಕಡೆನು. .. ನಮ್, ಸಿಟಿ, ಕಡೆನೂ ಮಳೆ ಬರೋ! ತರಾನೆ ಇದೆ. ..
ಅದ್ರಿಂದ, ಬಟ್ಟೆ, ಎಲ್ಲಾ, ತಂದು. .. ಒಳಗೆ, ಇಟ್ಟು, ಈಗ ಬರ್ಕೊಳೋದು! ಸ್ವಲ್ಪ, ಇದೆ. ಬರಿಯೋದ್, ಸ್ವಲ್ಪ, ಕೆಲ್ಸ. .. ಹಾಗುತಾ, ಇದೆ. .. ಅದನ್ನು, ಮಾಡಿ. ಎಲ್ಲಾ ಮುಗಿಸು .. ಬೇಕಾಗಿದೆ, ಕೆಲ್ಸ, ಗಣಿದ, ಒಂದು, ಸ್ವಲ್ಪ ಬಾಳೋದು. ... ಅದೆಲ್ಲ, ಮುಗಿಸ್ಬೇಕು, ಅಂತ, ಇದ್ವಿ, ಆಮೇಲೆ. .. ನನ್, ಗೆಳೆಯರೆಲ್ಲಾ, ನನ್ ಗೆಳೆಯಾನು ಹೋಗ್ತೀನಿ, ಅಂದಾ. ..
ಹಾ ..
ನಾನು, ಅವನು ನನ್ಗೂ, ಹಂಗೆ ಸ್ವಲ್ಪ ಬಿಟ್ಬಿಡು ಹೆಂಗೋ, ಗಡಿಲಿಯೋಗುತಿಯಾಂತ, ಅವನ ಹತ್ರನೇ. ... ಇಲ್ಲಿ, ಪಿಜಿವರೆಗೂ, ಬಿಡಿಸ್ಕೊಂಡು, ಕಾಲೇಜಿಂದ. ..
ಹಾ. ..
ಆಮೇಲೆ, ಇನ್ನೊಬ್ಬ, ಗೆಳೆಯಂದು ಹುಟ್ಟಿದಬ್ಬ ಇತ್ತು, ನೆನ್ನೆ. .. ಅವನಿಗೆ, ಕೇಕ್ನೆಲ್ಲ, ಕಟ್, ಮಾಡಸಿ. ....
ನೆನ್ನೆ, ಇದ್ರೆ, ಇವತ್ತು, ಕಟ್ ಮಾಡ್ಸಿದ್ರಾ? ..
ಹಾ ಹೌದು ನಿನ್ನೆ, ಅವನು, ಅವ್ರ ಮನೆಯವ್ರ ಜೊತೆ, ಹೋಗಿದ್ದ! ..
ಸರಿ, ಸರಿ, ಸರಿ. ..
ಅದರಿಂದ, ಇವತ್ತು, ಕಟ್, ಮಾಡಿಸಿ. ಆಮೇಲೆ ಅದಕ್ಕೆ? ... ಅವನ್, ಕೈಲಿ, ಎಲ್ಲಾ ಖರ್ಚು, ಮಾಡ್ಸಿ ಚೆನ್ನಾಗ್ ತಿಂಡಿ, ತಿಂಡಿ. ..
ಹಾ. ...
ಎಸ್ಟು, ಚೆನ್ನಾ. ..
ಬರ್ತ್ಡೇ ಬರ್ತ್ಡೇ ಹುಡ್ಗರ್ ಸಿಕ್ಕಾದ್ರೆ ಸಾಕಲ್ವಾ
ಹಾ ಹೌದೌದು ಹಾಗೆ ನಮ್ಮ ನಮ್ಮ ಹೌದು ನಮ್ ಬರ್ತಡ ದಿನನೂನು ಖರ್ಚು ಹಂಗೆ ಆಗುತ್ತೆ
ನಿಮ್ ಅಂದಾಜು ಎಷ್ಟ ಆಗ್ಬೋದು ನಿಮ್ದು
ನಂದು ಈ ಬಾರಿ ನಾಲ್ಕ್ ಸಾವಿರ ಆಗಿತ್ತು
ಇರ್ರಿ ಒಂದ್ ಸೆಕೆಂಡ್
ಹಾ ಪರವಾಗಿನೆ
ಹಲೋ
ಹಾ ಹೇಳಿ ಕೇಳಿಸ್ತಿದ್ಯಾ ಹಲೋ ಕೇಳಿಸ್ತಾ ಇದಯ ಹಾ ಕೇಳಿಸ್ತಾ ಇದ್ದೆ ನಿಮ್ಗೆ
ಕೇಳಿಸ್ತಿದೆ ಹೇಳಿ
ಹಾ ನಮ್ದೂನು ಹೋದ್ ಬಾರಿ ಹಂಗೆ ಖರ್ಚಾಗಿತ್ತು
ಎಷ್ಟ ಆಗ್ಬೋದು ನಿಮ್ಮ ಅಂದಾಜ
ನಂದು ಈ ಸಾರಿ ನಾಲ್ಕ ಸಾವಿರ ಆಗಿತ್ತು
ಅಬಾಬ್ಬಾ ನೀವೇ ಸೂಪರ್ ಅಲ್ಲ
ಹಾಗಂದ್ರೆ ಏನಾಯ್ತು ಅಂದ್ರೆ ನ ಇಲ್ಲಿ ಈಗಿನ ಕಾಲೇಜ್ ಗೆಳೆಯರ್ ಜೊತೆ ಅಷ್ಟೊಂದ ಏನು ಖರ್ಚಾಗ ಇಲ್ಲ ಸ್ವಲ್ಪ ಜನ ಇದ್ರು ಅಷ್ಟೇ ಎಲ್ಲಾರೂ ಬಿರಿಯಾನಿ ತಿನ್ಬೇಕು ಅಂದ್ರೆ ಬಿರಿಯಾನಿ ಕೊಡಸ್ಕೊಂಡ್ ಬಂದೆ ಅಂದ್ರೆ ಶಾಲೆ ಗೆಳಿಯರ ಇದ್ರಲ್ಲ ತುಂಬಾ ಜನ ಇದ್ರು ಅಲ್ಲಿ ನಮ್ಮ ಊರಲ್ಲಿ ಅಂದ್ರೆ ನಮ್ಮ ಮನೆ ಹತ್ರ
ಹಾ
ನಮ್ಮ ಮನೆ ಹತ್ರ ಸಾಕಷ್ಟು ಜನ ಇದ್ದ ಇದ್ರಿಂದ ಎಲ್ಲಾ ಅವ್ರತ್ರಾನೇ ಖರ್ಚ ಆಯ್ತು ಅಷ್ಟೇ ಗಿಫ್ಟ್ ಗಳು ಬಂದವು
ಹಾ
ಹಾ
ನಮ್ ಕಡೆ
ಹಾ
ನನ್ ಬರ್ತಡಗೆ ನೀನ್ ಹೇಳಿದೆ ನೋಡ್ ನಾಲ್ಕ್ ಸಾವಿರ
ಹಾ
ನಾಲ್ಕ್ ಸಾವಿರ ಎಲ್ಲ ಹತ್ತು ನಿಮಿಷಕ್ಕೆ ಖಾಲಿ ಆಗತ್ತೆ
ನೋಡಿ ನೀವೆ ಎಷ್ಟು ಸಾಹಕಾರಿದೀರಾ
ಸಾವ್ಕರಲ್ಲಮ್ಮ ಬರ್ತ್ಡೇ ಬಂತ ಬಂತ್ ಅಂದ್ರೆ ಐವತ್ ಸಾವಿರ ಜಬ ಅಲ್ಲಿ ಇರ್ಬೇಕು ನಮ್ಗೆ
ಅಷ್ಟೊಂದೆಲ್ಲ ನಮ್ಗೆಲ್ಲ ಖರ್ಚು ಮಾಡಲ್ಲ ನಾವ್ ಅಷ್ಟೊಂದೆಲ್ಲ
ಓ ಸ್ನೇಹಿತರು ಜಾಸ್ತಿ ನಮ್ಗೆ
ಅದ್ರಿಂದ ನಮ್ಗೆಲ್ಲ ಕಮ್ಮಿ ಕಮ್ಮಿ ಇದಾರೆ ಇಲ್ಲಿ ಒಂದ್ ನಾಲ್ಕ್ ಜನ ನಮ್ಮ್ ಮನೆ ಹತ್ರ ಒಂದ್ ಒಂದ್ ಐದಾರ ಜನ ಆಮೇಲೆ ಶಾಲೆ ಅವರು ಒಂದ್ ಹತ್ ಹದ್ನೈದು ಜನ ಇದ್ದಾರೆ ಇಷ್ಟೇ
ನಾವು ನಮ್ಗೆ ಸ್ನೇಹಿತರು ಜಾಸ್ತಿ
ಹ ಅದಿಕ್ಕೆ ನಿಮಂತ ಜಾಸ್ತಿ ಖರ್ಚ ಆಗುತ್ತೆ
ಹಾ ಯಾರ್ಗಾದ್ರರು ಏನಾದ್ರು ಕೊಡ್ಸ್ಬೇಕಂದ್ರುನು
ಹ್ಮ್
ಇಲ್ಲ ಅಂದ್ರೆ ನೂರ ಐವತ್ತರಿಂದ ಇನ್ನೂರ್ ಜನ ಹುಡುಗ್ರ ಕೊಡ್ಸ್ಬೇಕು
ಅದ್ರಿಂದ ನಿಮ್ಗೆ ಐವತ್ ಸಾವಿರ ಬೇಕೆ ಆಗುತ್ತೆ
ಹ ಮತ್ತೆ ಇದು ನಮ್ಮ್ ಹತ್ರ ಸಿಟಿಯಲ್ಲಿ ಅನಾಥಾ ಆಶ್ರಮಕ್ಕೆ ಹೋಗಿ ಊಟಗಳೆಲ್ಲಾ ಮಾಡಿಸತೀನಿ ನಾನು
ಹ ಅದೆಲ್ಲ ಒಳ್ಳೇದು
ನಾ ಹುಟ್ಟದ್ಹಬ್ಬಕ್ಕ್ ಮಾಡಿಸ್ತೀನಿ ಇವೆಲ್ಲಾ ಖರ್ಚ್ಗಳು ಹೆಚ್ಚು ಕಡಿಮೆ ಒಂದ್ ಐವತ್ತು ಇರ್ಲೇ ಬೇಕು
ನಮ್ಮ ಮನೇಲಿ ಅನಾಥಸ್ತಮಗ್ ಏನ್ ಮಾಡ್ತೀವಿ ಅಂದ್ರೆ ನಾವು ದುಡ್ಡೇ ಕೊಟ್ಬಿಡ್ತೀವಿ ಅನಾಥ್ ಆಶ್ರಮದವ್ರಿಗೆ
ಇಲ್ಲ ನಾವ್ ಮಾಡ್ಸಿ ಅಲ್ಲೇ ಹೋಗಿ ಅಲ್ಲೇ ಮಾಡ್ಸೋದು ಅ ಆಶ್ರಮದಲ್ಲೇ ಆಹ ಸ್ಪೆಷಲ್ ಸ್ಪೆಷಲ್ ಮಾಡ್ಸಿ ಹಾ ಊಟಕ್ಕೆಲಾ ಸಿ ಕೇಕ್ ಅವ್ರ ಕೈಯಲ್ಲೇ ಕೊಯಿಸ್ತೀನಿ ಅಲ್ಲಿ ಅಲ್ಲೊಂದ್ ಕೇಕ್ ಎತ್ಕೊಂಡಾಗ ಅವ್ರ ಕೈಯಲ್ಲ ಕೊಯ್ಸಿ ಅವ್ರಿಗೆಲ್ಲ ಹಂಚ್ಬಿಟ್ಟು ಬರೋದು
ಮೊನ್ನೆ ಹಓದ್ ಎರಡ್ ತಿಂಗಳಿಂದೆ ನಾವ್ ಅನ ಆಶ್ರಮ ಹೋಗಿದ್ದು ಯಾಕಂದ್ರೆ ನಮ್ಮ ಅಪ್ಪ ಅಮ್ಮ ಆಗಿ ಮದ್ವೆ ಆಗಿ ಇಪ್ಪತ್ತು ವರ್ಷ ಆಗಿತ್ತು
ಹಾ
ಇಪ್ಪತ್ ವರ್ಷ ಆಗಿದ್ರಿಂದ ಇಪ್ಪತ್ ವರ್ಷ ವಾರ್ಷಿಕೋತ್ಸವಕ್ಕೆ ಅನಾಥಾಶ್ರಮಗೆಲ್ಲ ಹೋಗಿ ಅಲ್ಲೆಲ್ಲಾ ಮಕ್ಳಿಗೆಲ್ಲ ಹೊಸ ಬಟ್ಟೆಲ್ಲ ಕೊಡ್ಸಿ
ಹಾ
ನಮ್ಮ ಅಪ್ಪ ಅವರೆಲ್ಲಾ ಮಾಡಿದ್ರು
ಒಳ್ಳೆ ಕೆಲ್ಸಗಳು ಮಾಡ್ತಾ ಇದ್ದೀರಾ
ಹೌದು ಮಾಡ್ಬೇಕಲ್ವಾ ಪಾಪ ಅಲ್ವಾ ಆಮೇಲೆ ನನಗ್ ಬೇರೆ ಮಕ್ಳು ಅಂದ್ರೆ ತುಂಬಾ ಪ್ರೀತಿ ಜಾಸ್ತಿ ಹಾ ನಿನ್ನೆ ಏನಾಯ್ತು ಅಂದ್ರೆ ನಾ
ಹೇಳಿ ಹೇಳಿ
ನೆನ್ನ ಏನಾಯ್ತು ಅಂದ್ರೆ ನಾನು ನನ್ನ ಸ್ನೇಹಿತೆ ಒಬ್ಳು ಇಲ್ಲೇ ಕೆಫೆ ಹತ್ರ ಹೋಗಿ ಅಲ್ಲಿ ಒಂದು ಪಾಪು ಮೊಮೋಸ್ ಅಂಗಡಿ ಇಟ್ಕೊಂಡಿದ್ದಾರೆ ಒಂದ ಅಂಕಲ್ ಅವರು ಅವ್ರ ಮಗ ಇದ್ದಾನೆ ಚಿಕ್ಕದಾಗಿದ್ದಾನೆ ಅವನ ಅವನು ಅವನ ಏನಪ್ಪಾ ಅಂದ್ರೆ ಅವನ್ ನಮ್ಮ್ ಹತ್ರ ಬರ್ಲಿಲ್ಲ ನಾವ್ ಮೊದಲು ಕದ ಗ ಅವನ್ ಏನಪ್ಪಾ ಅಂದ್ರೆ ಯಾವಾಗಾದ್ರೂ ಒಂದೊಂದ್ಸಲ ಬರ್ತಾನೆ ಅವನ್ ಸ್ವಲ್ಪ ಇಪ್ಪ ದಿನ ಮರ್ತ ಹೋಗ್ಬಿಟ್ರೆ ಅವ ನಮ್ಮ ಹತ್ರ ಬರಲ್ಲ ಆತರ ಅವನು ಆಗ ಈಗ ಕಾರಾ ಬೈಕ್ ಅವೆಲ್ಲಾ ಮೊಬೈಲ್ ತರ ಎಲ್ಲಾ ಮಾರ್ಕೊಂಡ್ ಹೋಗ್ತಾರಲ್ಲಾ ಆಟ ಮನೆಿ
ಹಾ ಹಾ
ಅದನ್ ನೋಡಿ ಅವನೇನೋ ಬೇಕು ಅಂತಿದ್ದ
ಹಾ
ಅದ್ರಿಂದ ನಾನು ಆಯ್ತು ಸರಿ ಅಂತ ಕರ್ಕೊಂಡ್ ಹೋದೆ ಅಲ್ಲಿಗೆ ನಾನೇನ್ ಅನ್ಕೊಂಡೆ ಅವರು ಕಾಟನ್ ಕ್ಯಾಂಡಿ ಕೇಳ್ತಿದ್ದಾನೆ ಅಂತ ಅನ್ಕೊಂಡೆ
ಹೌ
ಆದ್ರೆ ಅವನ್ ನೋಡಿದ್ರೆ ಮೊಬೈಲ್ ನ ಕೇಳ್ ಇದ್ದಾನೆ ಅವನು ಕೂರ್ತಿ ಮೊಬೈಲ್- ಮೊಬೈಲ್ ಅಂತಿದ್ನ. ನಾವು ಅವ್ರ ಹತ್ರ ಎಷ್ಟು -ಎಷ್ಟು ಸ್ವಲ್ಪ ಕಮ್ಮಿ ಮಾಡ್ಸಿ, ನೂರ ಇಪ್ಪತ್ತು ಅಂದ್ರು ಅಂಕಲ್ ನೂರ ರೂಪಾಯಿ ಮಾಡ್ಕೊಳ್ಳಿ ಮಗು ಅಲ್ವಾ ಅಂತ, ಅವ್ರತ್ರ ಎಲ್ಲಾ ತುಂಬಾ ಕೇಳಿ, ಅವನಿಗೆ ಆ ಮೊಬೈಲ್ ಎಲ್ಲ ಕೊಡ್ಸಿದ್ಕ ಅದ್ರಲ್ಲಿ ಕನ್ನೋಡ್ಕ ಎಲ್ಲ ಬರುತ್ತಲ್ಲ
ಹಾ ಹೌದು
ತುಂಬಾ ಚೆನ್ನಾಗ್ ಆಟ ಆಡ್ಕೊಂಡಿದ್ದ ನ ಆಮಗೆ ಒಂದ ಅವರ್ ಹೆಂಗ್ ಕಳಿತು ಅಂತಾನೇ ಗೊತ್ತಾಗ್ಲಿಲ್ಲ ಅವನ್ ಜೊತೆ
ನನ್ ಅವರ್ ಇದ್ರ ಒನ್ ಜೊತೆ
ಹಾ ಒನ್ ಅವರ್ ಅದ್ ಹೆಂಗ್ ಕಳಿತ ಇತ್ತು ಅಂತಾನೇ ಗೊತ್ತಾಗ್ಲಿಲ್ಲ ಅವನ ಜೊತೆ ಆಟ ಆಡ್ಕೊಂಡೇ ಇದ್ದೀವಿ ಅಲ್ಲೇ ನಂಗೆ ಚಿಕ್ಕ ಮಕ್ಕಳು ಬೆಕ್ಕು ನಾಯಿ ಇದ್ರ ಕಂಡ್ರಲ್ಲ ತುಂಬ ಇಷ್ಟ
ನನಗೆ ಚಿಕ್ಕಮಗ್ಳ ಅಂದ್ರೆ ಇಷ್ಟ
ಹಾ,,,
ಮನೆಯಲ್ಲಿ ಯಾರು ಚಿಕ್ಕ ಮಕ್ಕಳಿಲ್ಲ ಅನ್ಬಿಟ್ಟು. ನಮ್ಮ ಮಾವ ಮಗಳು ಚಿಕ್ಕ ಮಗು ಒಂದು ಮೋಟೋ ಇಲ ಕರ್ಕೊಂಡ್ ಬಂದು ಮನೆಯಲ್ಲೇ ಸಾಕೊಂಡಿದ್ದೆ.
ಹಾ,,
ಹಲೋ,
ಹೇಳಿ- ಹೇಳಿ ಕೇಳಿಸ್ತಾಇದೆ.
ಮನೆಯಲ್ಲಿ ಕರ್ಕೊಂಡ ಬಂದು ಮನೇಲಿ ಸಾಕೊಂಡಿದ್ದೆ.
ಹಾ,
ಪ್ರೈವೇಟ್ ಸ್ಕೂಲ್ಗೆ ಸೇರ್ಸೋಣ ಅನ್ಕೊಂಡಿದ್ದೆ ಎಲ್, ಕೆಜಿಗೆ.
ಹಾ,
ಊರ್ಗ್ ಹೋಗಬಿಟ್ ಬರ್ತೀನಿ ಅಂದ್ಲು ಊರ್ಗ್ ಕರ್ಕೊಂಡ್ ಹೋದೆ. ಮತ್ತೆ ಬರ್ಲೇ ಇಲ್ಲ ಜೊತೆಯಲ್ಲಿ.
ಅವ್ರ ಅಪ್ಪ -ಅಮ್ಮ ನೋಡ್ತಾರಲ್ಲ ಅವರು
ಹ್, ಓ ಜೊತೆಯಲ್ಲಿ ಊರ್ಗ್ ಹೋದ ೋ ಳು ಮತ್ತೆ ಮನೆಗ್ ಬಂದೇ ಇಲ್ಲ ಜೊತೆಲ್ಲ
ಈಗ ನಮ್ಗೂ ಅದೇ ಅನ್ಸುತ್ತೆ ಅಲ್ವಾ, ಈಗ ನಮ್ಮ ಅಪ್ಪ, ಅಮ್ಮನ ನಾವು ನೋಡುದ ಅವ್ರು ಜೊತೆನೆ ಇರ್ಬೇಕು ಅಂತ ಅನ್ಸುತ್ತೆ. ಅವರು ಇನ್ನ ಚಿಕ್ಕ ಮಕ್ಳು ಅವ್ರಿಗಾದ್ರು ಅನ್ಸೆ ಅನ್ಸುತ್ತೆ ಅಲ್ವಾ,
ಹಾ, ನಿಜಾನೆ ಮತ್ತೆ ನಿನಗ ಇನ್ನೊಂದ ಹೇಳಿಲ್ಲ ಅಲ್ವಾ,
ಏನು?
ಬೆಳಿಗ್ನೆೇ ಡೈಲಿ ಬಂದ್ ನಮ ಫ್ರೆಂಡುಎಬಿಸ್ತಾ ಇದ್ದ ನನ್ನ.
ಹಾ,
ಇವತ್ತು ರಾತ್ರಿ ನಾವು ಎರಡ್, ಒಂದ್ ಗಂಟೆ ತನಕ ಊರೊಳಗೆ ಇದ್ವಿ. ಊರ್ ಸ ಲ್ಲ ಇದ್ವಿ ನಿದ್ದೆ ಹೋಗ್ಲಿಲ್ಲ. ಮತ್ತೆ ಮನೆಗೆ ಹೋದ್ಮೇಲೆ ಅವನ್ ನಿದ್ದೆ ಹೋಗ್ಬಿಟ್ಟಿದ್ದಾನೆ. ನಾನು ಒನ್ ಅವರ್ ನಿದ್ದೆ ಹೋಗಿಲ್ಲ. ಹಾ, ಮತ್ತೆ ಬೆಳಿಗ್ಗೆ ಅವನ್ಗಿಂತ ಬೇಗನೆ ಎದ್ದಿದ್ದೀನಿ.
ಹ್ಮ್,
ಫೋನ್ ಮಾಡಿದ್ರೆ ಪಿಕ್ ಮಾಡಿಲ್ಲ ಅವನು.
ಹಾ,
ಮತ್ತೆ ನಾನೇ ಮನೆ ಅತ್ರ ಹೋದೆ.
ಹಾ,,
ಈ ಎಕ್ಸಾಮ್ ಆಯ್ತಲ್ವಾ ಅಂದ್ರೆ ಹ್ಮ್ ಐತ ಎಕ್ಸಾಮ್ ಅಂದ.
ಹಾ,
ಫುಲ್ ಪ್ರಿಪೇರಾ ಅಂದ್ರೆ,
ಹಾ,,,
ಏನೋ ತಕ್ಕ ಮಟ್ಟಗೆಬರಿತಿನಿ ಬಿಡೋ ಅಂದ.
ಪಾಸ್ ಆಕ್ತಾರಂತ
ಹಾ ಪಾಸ್ ಆಗ್ತಾರ ಅಂತೆ
ಹ್ಮ್,
ಮತ್ತೆ,, ಮತ್ತೆ ಮನೆ ಅತ್ರ ಬಂದೆ, ಹಸು ಹಸುಗಳಿದ್ದಾವೆಅಂತ ಹೇಳ್ದ ಅಲ್ವಾ. ಒಂದಹಸು ಮರಿ ಆಕ್ತಾ ಇತ್ತು.
ಹ್ಮ್,
ಅದಕ್ಕೆ ಮತ್ತೆ ಅವ್ರ ಮನೆಅತ್ರ ಒರಟು ಹಸು ಮರಿ ಆಗಿದ ತಕ್ಷಣ ಬೆಲ್ಲ ಬೇಕಲ್ವಾ, ಬೆಲ್ಲದ- ಬೆಲ್ಲದ್ ನೀರ್, ಬೆಲ್ಲದ್ ನೀರ್ ಇಡ್ತೀವಿ.
ಹಾ
ಹಾ ಹಸುಗೆ
ಹಾ ಹ
ಅದಿಕ್ಕೆ ಬೆಲ್ಲ ತಗೊಂಬರೋಣ ಅಂತ ಹೋದ್ವಿ ನಮ್ಮೂರೆಲ್ಲಾ ಹುಡ್ಕಾಡಿದ್ವಿ
ಹ್ಮ್
ಸಿಗ್ಲಿಲ್ಲ ಮತ್ತೆ ಪಕ್ದೂರ್ಗ್ ಹೋದ್ವಿ ಪಕ್ದೂರಲ್ಲಿ ಎಲ್ಲಿ ನೋಡಿದ್ರು ಇಲ್ಲ ಅಂದ್ರರು ಒಂದ್ ಅಂಗಡಡಿ ಮಾತ್ರ ಇರು ಪಕ್ಕ ಇರುತ್ತೆ ಅಂದ್ರು
ಹ್ಮ್
ಆಯ್ ಅಂಗಡಗ್ ಹೋದ್ರೆ ಬಾಗಲಾಕ್ ಬಿಟ್ಟಿದಿದ್ದಾರೆ
ಅಯ್ಯೋ
ಮತ್ತೆ ಅವ್ರ ಮನೆ ಹತ್ರಗ್ ಹೋಗಿ
ನಿಮ್ ಜೊತೆ ಮಾ ನಿಮ್ ಜೊ ನಿಮ್ ಜೊತೆ ಮಾತಾಡ್ ಖುಷಿ ಆಯ್ತು ಇನ್ನೊಂದ್ಸತಿ ಮಾತಾ ಮಾತಾಡೋಣ ಯಾವಾಗಾದ್
ಹಾ ಸರಿ
ಸ
ಆ ಮ